ಹ ಬ ಮಲ್ಲಿಿಕಾರ್ಜುನ ಅವರೇ
ಏನಲಾ ಇಲ್ಲಪ್ಪಾ
ಹ್ಮ್ ಎಲ್ಲಿದ್ರಿ
ಕಾಲೇಜ್ನಾಗಿದ್ದೆ ಕಾಲೇಜ್ನಾಗಿದ್ದೆ
ಕಾಲೇಜ್ ನಾಗ ಇದ್ರ
ಹಾ ಊ ನಿಮ್ದ ಊಟ ಆಯಿತು ಇಲ್ಲ
ನಮ್ದ ಹಾಗೆದ ಊಟ ನಿಮ್ದ
ನಮ್ದು ಆಯ್ತಪ್ಪಾ ಏನ್ ಮಾಡಿದ ನೀವು
ಮೊದಲೇ ಅನ್ನಾ ಸಾಂಬಾರ್ ಇತ್ತು
ಮತ್ತೆ
ಏನಿಲ್ಲಪ್ಪಾ ಇಲ್ಲ
ಹ ಮತ್ತೆ ಮಾಡಿದ್ರಿ
ಏನ್ಡ್ದ ನಿಮ್ದ ಮತ್ತೇ
ಹಾ ಬಿಯ ನ ಕೃಷಿ ಮಹಾವಿದ್ಯಾಲಯ ಬಿ ಗುಡಿಯವಾಗಿದೆ ನು ಹ ಹಾ ಹೇಳೋ ಕ ಸತ್ಯಲ್ಲ ಕೃಷಿ ಮಹಾವಿದ್ಯಾಲಯ ಬಿ ಗುಡ ಒಳಗ ನಾ ಓದಾ ಕೊತೀನಿ ಅ
ಕೆಸತಿಲ್ಲ ಹಲೋ ಹೊ ಬಾರ ಲ ಹಾ ನೀವೇ ಮಾಡಿದ್ರಿ
ಎಲ್ಲಿ ಮಾಡ್ರಿ ಖುಷಿ
ಹ
ಜಿ ಕೆವಿ ಕೆ
ನಾವು ಬೀಗಳ ಮಾಡಿವ
ಹೌದು ನೀ ಬೇಗೂಡ ಮಾಡಿರ ಅಂದಂಗತ್ತು
ನೀವ ಎಲ್ ಮಾಡ್ರಿ ಅಂತಪ್ಪ ರ್ಯಾಂಕಿಂಗ್ ನಿಂಗ ಸಿಕ್ತಲ್ಲೆ
ಸಿಗತದೆ ಬ್ರೀ ಸ್ವಲ್ಪ ಒಂದ್ಲತತ್ತ
ಟಾಪರ್ ಸರ್
ಅಷ್ಟೇನ್ ಇಲ್ರೀ ಟಾಪರ್ಸ ನಿಮ್ಮಮಟ್ಟೇಏನ ಇಿಲ್ಲ
ಹ ಜಾಸ್ತಿ ಈ ಹೆಂಗ ಎಕ್ಸಾಮ್ ನಡೆದವನ ಇಲ್ಲ
ಎಕ್ಸಾಮ್ ಅದೆಲ್ಲಾ ಇನ್ನೊ ನಡೆದಿಲ್ವ್ರಿ ಎಕ್ಸಾಮ್ ಹಂಗ
ಕೊಸಷ್ಟತ ಕಷುಿಸ್ತ ಮ ಈ ಎಂಗಾದ
ಹೋಗವ್ರೆ ಅಷ್ಟೇ ಒಂದ್ ಲೆಕ್ಕಕ್ಕ
ಚಲೋಆಗ್ಯಾವು
ನಿಮ್ಮ ಏನ್ ಎಕ್ಸಾಮ್ ಗಿಕ್ಸಾಮ್ ಆಗ್ರ ಅವ್ರಿ
ಹಾ ಚಲೋ ಆಗ್ಯಾವ ಈಗ ನಮಗ ಮೊನ್ನೆ ಎಏಕಿ ಮುಗಿತ್ತು
ಹ್ಮ್
ಮತ್ತ ಈಗ ಅರ್ಧ ವಾರ್ಷಿಕ ಮುಂದಿನ ತಿಂಗಳದಾಗ ಅದಾವ ಒಂದ್ ಹದ್ನ ದು ಹದ ನಾರಕ್ ಅದಾವ
ಹ್ಮ್ ಅರ್ಧ ವರ್ಷಕ್ಕೆ ಎಕ್ಸಾಮ್ ಅದದೇನ್ ಅರ್ಧ ವರ್ಷಕ್ಕೆ ಯಾವ ಮಂದ ಯಾವ್ ತಿಂಗಳದವ್
ಮುಂದಿನ ತಿಂಗಳದಾಗ ಹದಿನೈದ ಅಥವಾ ಹದಲ್ಕು
ಹೌದ್ರಾ
ನಂಬುದು ಅದ ನಿಮ್ದು ಅದೇ ಮುಂದಿನ ತಿಂಗಳುಗಳಂದ್ರ ಐದು ತಿಂಗಳು ಇಲ್ಲ ಮುಂದಿನ ತಿಂಗಳ ಅಣ್ರೀ ಐದನೇ ತಾರೀಕ್ು ಆರನೇ ತಾರೀಕು
ಹೌದಾ ಎಫಿಕ್ಸ್ ಏನದ
ಹ ಏನ್ ಮಾಡ್ತಾರನ್ರಿ ನ ಮುಂದಕ್ಕೆ ಹಾಕಿದ್ರ ಹಾಕ್ತಿರ್ಬೋದು ಇನ್ನ ಏನ್ ಅಂದಿಲ್ಲ ಅದೆಲ್ಲ ರಿಕ್ಷಾ
ಹೌದಾ ಹಾ ಹಾ ಅಂಗಾರೆ ಓದ್ತಿರಿ
ಊಟ ಏನ್ ಮಾಡ್ರಿ ಏ ಹಓದಂಬ ್ರೇ ಮತ್ತತ್ ಓದ್ಬೇಕ ಆತ್ವಾ
ಊಟ ಚಪಾತಿ ಮಾಡ್ರ ಮ
ಹೌದಾ
ಹ
ಊಟಎನ್ಕೊಡ್ತಾರ್ರಿ ಊಟ ಹೆಂಗ್ ಕೊಡ್ತರಿ ಊಟ ಊಟ ಹೆಂಗ್ ಕೊಡ್ತಾರೀ
ಇತ್ತು ಅಲ್ಲ ಅನ್ನ ಸಾಂಬಾರ ಇತ್ತು ಊಟ ಮಾಡಿ ಬಂದ್ವಿ ಹಾ ಹ
ನಮ್ದ ಮೆಸಬಿಲ್ ನೋಡ್ರಿ ಮೂರ್ ಸಾವಿರ ರೂಪಾಯಿ ಬರ್ತದ ರೀ ಎರಡ್ ಸಾವಿರ ರೂಪಾಯಿ ಬರ್ತದ
ಹಾ ಹೆಚ್ಚು ಕಮ್ಮಿ ಆಗತ್ತಾ
ಹ್ಮ್ ಹೆಚ್ಚು ಕಮ್ಮಿ ಆಗುತ್ತೆ ನಿಮ್ ಕಡೆ ಹೆಂಗ್ ಬರ್ತವ್ರೀ ಮಸ್ಲುಲ್ಲ
ತಿಂಗಳ ಒಂದಸಲ ಒಂದ್ಸಲ ಮದ್ಕ ಎರಡ್ ಸಾವಿರ ಹಂಗ್ ಬಂದಿತ್ತು ಒಂದಸಲ ಮೂರೂವರೆ ನಾಲ್ಕು ಹಚ್ಚಿಕೊಂಡ ಇರ್ತ್ತತ್ತ
ಹ
ಹೋಗಿ ಅವನು ಮಾತಾಡೋದಿಲ್ಲ ಅಲ್ಲಿ ಹೋಗಿ ಅವನು ಮಾತಾಡೋದಿಲ್ಲ ಈ ಸರ ಜಾಸ್ತಿ ಬರಂತ ಕೇಳಿದ್ರೆ ಅವ್ರ ಏನು ಮತ್ತೇಏೋ ಮಾತಾಡ್ತಾರೆ ಅದಕ್ಕೆ ಯಾರು ಸು ಹೇಳ್ಬಡ್ತಾರೆ ಎಲ್ಲಾರೂ
ಹ ಈಗ್ಯಾಂಗಂದ್ರ ನೀವುಫಸ್ ಯಾರದವ್ರ ಅತ್ರಲ್ರಿ ಒಂದ್ ಸ್ವಲ್ಪ ದಬ್ಬ ಬಾಳಕೆ ಮಾಡ್ದಂಗ ಹತ್ರ
ಹಾ ಹೌದು ಮತ್ತ ಮುಂದೆ ನಾವು ಸೀನಿಯರ್ ಸರ್ ಸೆಕೆಂಡ್ ಇಯರ್ ಆದ್ರೆ ಅವಾಗ ಮಾತಾಡ್ಬಹದು ಅವಾಗ ನಿ ಟೈಮ್ ಇ
ಹ್ಮ್ ಅವಾಗ ಏನೋ ಒಂದ್ತ್ ಅಂದ್ರರುನು ದರ್ಸ್ಕೊಂಡ್ ಹೋಗ್ತದ್ರೀ ಈ ಸದ್ ನಾವ್ ಫಸ್ಟ್ ಇಯರ್ ಮತ್ ಯಾರ್ಕ
ಹೌದ ನಿಮ ಕಡೆ ಹೆಂಗೈತಿ
ಎಲ್ಲ ನಮ್ ಕಡೆನ ಹಗ್ ಆದ್ರಿ ನಮ್ ಕಡೆ
ಹ ಅ ಕಡ
ಅತ್ತೇನ್ ನಡದ್ರೀ ಎಲ್ಲಾ ಮನೆ ಚಲೋ ಚಲೋ ಕೊಡ್ತಾರಿ ಒಂದ್ ಲೆಕ್ಕಕ್ ಅಷ್ಟೇ ಏನ್ ಅಂತಪ್ರಿಯನ ಇಿಲ್ಲ ಒಂದ್ ಲೆಕ್ಕಕ್ ಚಲೋ ಕೊಡ್ತಾರ
ಹಾ
ಏನೋ ಯಾವ ಕ್ಯಾಂಪ್ಂತಲ್ರರಿ ಎನ್ ಎಸ್ ಎಸ್ ಐ ಎನ್ ಸಿ ಯಸಲ ಪ
ಹ ನಾನು ಎಸ್ಸ್ ಎ ಸೆಲೆಕ್ಷನ್ ಐನ ಕ್ಯಾಂಪಗ ಯ ನ ್ಮ
ಹ
ಕ್ಯಾಂಪ್ ಮುಂದಿನ ತಿಂಗಳ ಅದು ಎಕ್ಸಾಮ್ ಟೈಮ್ ನ ಬರುತ್ತಾ ನ ನೋಡ್ಬ ಅದನ್ನ ಏನ ಎಕ್ಸಾಮ್ ಬರ್ಸ್ತಾರೋಏ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ನೋಡ್ಬೇಕನ್ನ ಏನಾಗತ್ತ ಅದದು ಉದ ನೀವ ಹೋಗಿದ್ರೆ ನ ನೆನ್ಸತಿ ನೀನೇ ನ
ಎಲ್ಲಿ ಇರ್ತ ಕೆಪ ಎಲ್ಲಿ ಇರ್ತ
ಬಳ್ಳಾರಿ ಐದಂತ ಹೇಳ್ರ ಈಗ ಹ
ಟಳಿಲ್ಲ
ಹೌ
ಲಾಸ್ಟ್ ತ
ಹೊರಗಡೆ ಹೊರಗಡೆ ಹೊರಗಡೆ
ಹಲೋ
ಹಾ ಈ
ಕೆಸುುತ್ತಾ
ಹಾ ಈ ಕ್ಲಿಯರ್ ಅದ
ನಾವು ಲಾಸ್ಟ್ಗೆ ಎಲ್ಲಾ ಫೈನಲ್ ರಿಸಲ್ಟ್ ನಾಗ ಎಲ್ಲ ಸೆಲೆಕ್ಟ್ ಆಗಿದೀವ್ರೀ ಫೈನಲ್ ಎಸ್ಟ್ಾಗೇ ಬಿಡ್ಲಿಲ್ಲ ಫೈನಲ್ ಲ ಎಕ್ಾಗ ನ್ ಹೆಸರು ಕುಂದಿರ್ಲಿಲ್ಲ
ಯಕಾಣಂತ ಬ ಕ ಆನ ಜಾಸ್ತಿ ಮಂದಿ ಇದ್ರಿಏನಾ
ಹಾ ಜಾಸ್ತಿ ಮಂದ ಸ್ವಲ್ಪ ಸೆಲೆಕ್ಟ್ ಆಗ ಜಾಸ್ತಿ ಮಂದಿನೇ ಸೆಲೆಕ್ಟ್ ಆಗ್ಯಾರ
ಹೌದ
ಹ್ಮ್ ಹಂಗಾಗಿ ಅದು ಸೆಲೆಕ್ಟ್ ಆಗ್ಲಿಲ್ರಿ ಮತ್ತೆ
ನೀ್ರೆ ಸ್ವಲ್ಪ ಮಾಡ್ಬೋ
ಹಾ ರೀ
ನೀವ ಹೆಂಗ ಮಾಡಿ ಯ ಹೇಳ ಹಾ
ಏ ಎಲ್ಲ ಈಗ ಹೆಂಗಂದ್ರ ಲಿಂಕ್ಚ್ಚಾರಿರಿ ಒಂದ್ ಇಷ್ಟಂದ ದಲ್ಲಿ ಕಚ್ ಅಂದ್ರ ಒಳಾಗರ ಸ್ಕ್ಯಾಡಟ